ಹಲೋ
ಕಸ್ತಾ ಇದ್ಯಾ
ಹಲೋ ಹ ಹಲೋ ಹಾ ಕೇಳಿಸ್ತಾ ಇದ್ದೇ ಸರ್
ಏನ್ ಮಾಡ್ತಾ ಇದ್ಯಾ.
ಏನಿಲ್ಲ ಸರ್ ಕಾಲೇಜ್ ಹೋಗಿದ್ದೆ ನಮ್ಮ ಪರೀಕ್ಷೆಾಗಗಳು ನಡತಿದ್ದು ಈಗ ಕಾಲೇಜಿನಿಂದ ರಿಟರ್ನ್ ರೂಮಿಗೆ ಹೊಂಟೀನಿ ಸರ್
ಯಾವ್ದ ಪರೀಕ್ಷೆ ಇತ್ತು ಇವತ್ತು.
ಸರ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇರ್ತಾವ ಸರ್ ಸೈನ್ಸ್
ಪ್ರಾಕ್ಟಿಕಲ್ ಎಕ್ಸಾಮ್ ಇದು
ಹಾ ಪ್ರಾಕ್ಟಿಕಲ್ಎಕ್ಸಾಮ್ ಇದ್ದು ಸರ್ ಹತ್ತರ್ಲಿಂತ ಹಾ ಹಾ ಒಳ್ಳೇ ವಯ್ ಸರ್ ಬಾಳ ಚೆನ್ನ್ ಸರ್ ಎಕ್ಸ್ಪೆರಿಮೆಂಟ್ ಅದು ಮಾಡಿ ತೋರ್ಸೋದ ಇರ್ತದ ಸರ್ ಅದ್ರೊಳಗ
ಹೌದಾ
ಸರ್ ಅದು ಎಕ್ಸಾಮ್ ಇತ್ತು ಇದು.
ಹೌದೌದು
ಹ್ಮ್
ಮತ್ತೆ ಎಕಡೆ ಉಂಟರ ಈಗ
ಈಗ ನೋಡಿ ಸರ್ ನಮ್ಮ ಪ್ರಯಾಣ ನ ಹಮ್ಮ ಇದು ರೀ ಸರ್ ವಸತಿ ನೀಲಾಯಕ್ಕೆ
ಪಸ ಆ ಇತೀನಲ್ಲಾ ಹಾಸ್ಟೆಲ್ಗೆ
ಹಾ ಹಾಸ್ಟೆಲಿಗೆ ಹೊಂಟ್ಟು ಸರ್ ಈಗ ಹ ಇಲ್ಲ ಸರ್ ಗೌರ್ಮೆಂಟ್ ಬಸ್ ಇದಾವ ಸರ್ ಆ ಬಾಸ ವೆ ಹೋಗ ಹಾ ಸರ ಬಸ್ರಿ ಹಾ ಸೌಲಭ್ಯ ಕೊಟ್ಟಿದೆ ಸರ್ ಮತ್ತೆ ಸರ್ ನಮ್ ಪಾಸ್ ಇದೆ ಸರ್ ಫ್ರೀ ಒಳಗೆ ಹೋಗ್ತೀವಿ ಸರ್ ನಾವು
ಹಾ ಅರ್ದಾಗೆ ಮತ್ತ ಡಿ ಕೆ ಶಿವಕುಮಾರ್ ಅವರು ಪಾಸ್ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಹೌದಾ ಮತ್ತೆ ನಡೆದೈತೆ ಸಮಾಚಾರ ಎಲ್ಲಾ
ಮತ್ತೇನಿಲ್ಲ ಸರ್ ತಾವು ಸರ್ ಏನ್ ಕೆಲ್ಸ ಮಾಡ್ತೀರಾ ಏನ್ ಸ್ಟೂಡೆಂಟ್ರ
ಸಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತೇವೆ.
ಸರಿ ನಿಮ್ದೇ ಸ್ವಂತ ಮೆಡಿಕಲ್ ಇದೆ ಏನ್ಗೆ ಕೆಲ್ಸ ಮಾಡ್ದಿರನ್ರಿ
ಸಂತ ಮೆಡಿಕಲ್ ನಮ್ಮ ಊರಿನಲ್ಲಿ ಇದೆ ಇಲ್ಲಿ ನಾವು ಬೇರೆ ಕಡೆ ಕೆಲ್ಸ ಮಾಡ್ಲಾಗತೀವಿ. ಪಾರ್ಟ ಟೈಮ ಜಾಬ್ ಮಾಡಲಾತ
ಹೌದ ಸರ್
ಹಾ ಹೌದು ಒಂದ್ ಮೆಡಿಕಲ್ ಐತೆ ಇಲ್ಲಿ ಐತೆ ಸೌದಾಗರ ಮೆಡಿಕಲ್ ಅಂತ
ತ ಅ ಬೇಬರ್ ಅಹಮದಲ್ ಭಬರ್ದ ಕಂಪನೀ ಬೇರೆ
ತಿಂಗ ತಿಂಗಳ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ
ಹ ಐದಾವಲೆ ಹದು ಮೆಡಿಕಲ್ ಶಾಪ್ ಒಳಗೆ ಕೆಲ್ಸ ಮಾಡ್ತೀರೇನ್ರಿ ಸರ್
ಹಾ ಹೌದು ಮೆಡಿಕಲ್ ಶಾಪ್ ನಲ್ಲಿ ಕೆಲ್ಸ ಮಾಡ್ತೇವೆ ಸ್ಯಾಲ್ರಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳ ಮುಂಜಳೆ ಒಂಬತ್ತರ ನಿಂದ ಸಾಯಂಕಾಲ ಐದು ಗಂಟೆ ತನ ಕೆಲ್ಸ ಮಾಡ್ತೇವೆ.
ಸರ್ ಸ್ಯಾಲರಿ ಎಷ್ಟ ಕೊಡ್ತಾರೆ ಸರ್
ಹತ್ತು ಸಾವಿರ ರೂಪಾಯಿ ಕೊಡ್ತಾರಾ.
ಎಂಸಾಗುತ್ತ
ಅ ಸ ಎಂಟ ಇಲ್ಲ ಹತ್ತುಾವರ ರೂಪಾಯಿ ಮೊದ ಎ ಸಾವರ ರೂಪಾಯಿ ಕೊಡ್ತಿದ್ದ ಈಗ ಎಕ್ಪೀರಿನ್ ನೋಡಿ ಎರಡ್ ಸಾವರ ರೂಪಾಯಿತ್ತತ್ ಚೀಗ್ ಮಾಡಿದ್ದಾರೆ
ಹೌದು ಹೌದು ಸರ್ ಒಳ್ಳೆದಾಗಲಿ
ಮತ್ತ ಮುಂಜಾನೆ ಒಂಬತ್ತರಿಂದ ಐದ್ ಗಂಟೆ ತನ ಕೆಲ್ಸ ಮಾಡ್ಬೇಕು ಮತ್ತೆ ಮಧ್ಯ್ಯದಲ್ಲಿ ಮತ್ತ್ಯಾ ಗಂಟೆ ಒಂದರಿಂದ ಎರಡೂುವರಿ ತನ್ನ ಬ್ರಕ್ ಇರುತ್ತದೆ ನಮಾಜಿ ಮತ್ತ ತ್ತು ಊಟ ಗೀಟ ಎಲ್ಲಾ ರೆಸ್ಟ್ ಸಿಗ್ತದೆ ದೀಡ್ ತಾಸು.
ಹೌದೌದು.
ಹೌದು ಚೆನ್ನಾಗಿದೆ ಅದೆಲ್ಲ ಪಾರ್ಟ್ ಟೈಮ್ ಜಾಬು. ಮತ್ತ ವಾರದಲ್ಲಿ ಸಂಬಳ ಕಡಿಮೆ ಆಗತ್ತೆ ಏನ್ ಮಾಡ್ಬೇಕು ನಾವು ಸ್ಟೂಡೆಂಟ್ ಎಲ್ಲ ಇನ್ನ.
ಹೌದೌದು ಸರ್ ಸ್ಟೂಡೆಂಟ್ ಅಂದ್ರ ನಡೀತದ.
ಹ್ಮ ನಡಿತೀತೆ ಮತ್ತ್ ನಮ್ಮ ಖರ್ಚುಗಳನ್ನು ಜಾಸ್ತಿ ಇವೆ ಅದರ್ಸಲಾಗಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಂಗೆ ಓದ್ಕೊತಾ ಇರ್ತೀವಪ್ಪ.
ಹೌದೌದು ಸರ್ ನಿಮ್ಮ ಖರ್ಚಗಳಲ್ಲ ಸ್ವ ನೀವೇ ತಗ
ಹಾ ನಾವೇ ಹ ನಾವೇ ಮಾಡ್ತೇವಿ. ಮತ್ತ ನೀವ್ ಹೆಂಗ ನಿಮ್ದು ಖರ್ಚುನ್ ಮನೆಯಲ್ಲಿ ಕೊಡ್ತಾರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ನೀವು
ನಾವ್ ಪಾರ್ಟ್ ಟೈಮ್ ಜಾಬ್ ಮಾಡ್ದ್ವಿ ಸರ್. ಫೈವ್ ಟೂ ಟೆನ್ ಓ ಕ್ಲಾಕ್ ಸರ್ ಪಾರ್ಕ್ ಟೈಮ್ ಜಾಬ್ ಸರ.
ಹ್ಮ ಹೌದಾ
ಝೊಮ್ಯಾಟೊ ಅಂದ್ರ ಸರ ಡೆಲಿವರಿ ಬಾಯಿ ಜಾಬ್ ಮಾಡಿದ್ವಿ ಸರ್ ನಾವು.
ಹಾ ಡೆಲಿವರಿ ಬಾಯ್ ಜಾಬ್ ಮಾಡಾತಿರೀ ಝೊಮ್ಯಾಟೋದಾಗ.
ಹಾ ಝೊಮ್ಯಾಟೊ, ಸ್ವಿಗ್ಗಿ ಎಂತ ಇದೆ ಸರ್ ಅದು ನೋಡಿ ಸರ್ ನಾ ನಮ್ಮ್ಯಾಗ ಡಿಪೆಂಡ್ ಆಗ್ ಸರ್ ನಾವು ಹೆಂಗ್ ಮಾಡ್ತೀವಿ ಅದ್ರ ಮ್ಯಾಗ್ ಡಿಪೆಂಡ್ ಆಗ್ತದೆ. ನೋಡಿ ಸರ್ ಮಂತ್ಲಿ ನಿಯರ್ಲಿ ಟ್ವೆಂಟಿ ಕೆ ಇಪ್ಪತ್ ಸಾವಿರ ಹದ್ನೆಂಟು ಸಾವಿರ ಹದ್ನೈದು ಸಾವಿರ
ಹೌದಾ.
ತಾರೊ
ಹ್ಮ ಸರಿ ಐತಿ ಅಪ್ಪಾ ನಿಮ್ದು ಬಿಸ್ನೆಸ್ ಅದೆಲ್ಲ ಪಾರ್ಟ್ ಟೈಮ್.
ಅಂದ್ರೆ ಸರ್ ಅದರ ಒಳ ಪೆಟ್ರೋಲ್ ಖರ್ಚಾ ತೆಗಿಬೇಕು ಗಾಡಿ ಇದು ಇದು ಮೇಂಟೆನೆನ್ಸ್ ತೆಗಿಬೇಕು. ಅದೇ ಅದು ಎಲ್ಲ ತಗದಿ ಸರ್ ಒಂದ್ ಹನ್ನೆರಡು ಸಾವಿರ್ಲಿಂದ ಹದ್ಮೂರ್ ಸಾವಿರ ತನ ಉಳಿತ ಸರ್ ನಮ್ಗ್.
ಸರಿ ಮತ್ತ ಚುಲೋ ಅಲ್ಲಾ ನಮ್ಗಿಂತ ಮೂರು ಸಾವಿರ ರೂಪಾಯಿ ಹೆಚ್ಚಿಗಿತಗೋತಿರಿ ನೀವು.
ಇಲ್ಲ ಸರ್ ನೀವ್ ನಿಂತಲ್ಲೇ ಜಾಬ್ ಮಾಡ್ದೀನ ನಾವು ಟ್ರಾವೆಲ್ ಮಾಡ್ಬೇಕಲ್ಲ ಸರ್.
ಆತರ ಆಯ್ತು ಬಿಡಪ್ಪ ನಾ ನಂಬಲ್ಲಿ ಏ ಸೀ ಇದೆ ಹಾಂ ಅದನ್ನು ಕರೆಕ್ಟ್ ನಂಬಲ್ಲಿ ಎ ಸಿ ಲ್ಲಿ ಕೂತ್ ಮಾಡ್ಬೇಕಷ್ಟೆ.
ಹಾ ನಿಮ್ ಎಸ್ಲಿ ನಾವು ಎಲ್ಲ ಬಿಸಿಲಲ್ಲಿ ಮಳೆಯಲ್ಲಿ ಗಾಳಿಲಿ ಎಲ್ಲಾ ತಲಿ ಕುಂತ ತಗಿಸಾನು
ಸ್ಟ್ರಗಲ್ ಐತೆ ಬಾಳ ಸ್ಟ್ರಗಲ್ ಮಾಡ್ಬೇಕಯ್ತೈತಿ ನೀವು.
ಹಾ ಸರ್ ಬಾಳ್ ಸ್ಟ್ರಗಲ್ ಮಾಡ್ಬೇಕ. ಹಾ ಅದೇ ತಕ್ಕಂತ ಸರ್ ನಮಗು ಶಾಲ್ರಿನೂ ಸಿಗ್ತದೆ ಸರ್ ಸಂಬಳ.
ಹಾ ಅದನ್ನು ಕರೆಕ್ಟ್ ಐತೆ ನಮ್ ನಮ್ ದೋಸ್ತ್ ಒಬ್ಬಾ ಬೆಂಗ್ಳೂರ್ ಇ ದ್ದಾನೆ ಮುಸ್ತಫಾ ಅಂತ ಅದೇ ಸ್ವಿಗಿ ಡಿಲಿವರಿ ಮಾಡ್ಲಕ್ ಹೋಗಿದ್ದ ಇದಾನ ಅದೇ ನಾವು ಹೋಗ್ಬೇಕಂ ತಾ ಇಚ್ಚಿಸ್ಲಾತಿದ್ವಿ ನೀವು ಬರ್ತೀರಾ.
ಹಾ ಖಂಡಿತವಾಗಿ ಬರ್ತೀವಿ ಸರ್ ಅದ್ರ ಬಗ್ಗೆ ಏನಾರ ತಾವು ಮಾಹಿತಿ ಕೊಟ್ರೆ ಸ್ವಲ್ಪ ಒಳ್ಳೇದಾಗ್ತತಿ ಸರ್.
ಅವರು ಹೇಳ್ತಾರೆ ಅಲ್ಲಿ ಒಂದ್ ತಿಂಗಳಿನಲ್ಲಿ ಮೂವತ್ತರಿಂದ ನಲ್ವತ್ ಸಾ ಸಾವ್ರೂಪಾಯಿ ಸ್ಯಾಲ್ರಿ ಬೀಳ್ತಂತೆ.
ಹೌದ್ರೀ ಸರ್ ಅಲ್ಲಿ ಊಟ ಗೀಟ ಹೆಂಗ್ ಸರ್ ಅದು.
ಪೀಜಿ ಪೀಜಿ ಮಾಡ್ಬೇಕಂತೆ ಅಲ್ಲಿ ಪೀಜಿ ಮಾಡ ಅಂದ್ರೆ ಒಬ್ಬರಿಗೆ ಮೂರ ನಿಂತ ನಾಕ್ ಸಾವಿರ ರೂಪಾಯಿ ಖರ್ಚ ಬರ್ತದಂತೆ ಮೂರ್ ಟೈಮ್ ಊಟ ಕೊಡ್ತಾರೆ ರ್ ರೂಂ ಕೊಡ್ತಾರೆ ಸ್ನಾನ ಮಾಡಿ ನೀರು ಎಲ್ಲಾ ಸೌಲಭ್ಯವಿದೆ ಅಲ್ಲಿ
ಹಾ ಸರ್.
ಅದ್ರ ಸಲಹೆಗೆ ನಾವು ಹೋಗ್ಬೇಕಂತ ಹೆಚ್ಚಸ ಹೇಳತ್ತಿದ್ವಿ ಅದೇ ನೀವು ಬರ್ತೀರಾ
ಹಾ ಸರ್ ಬರ್ತೀವಿ ಸರ್ ತಾವು ಸರ್ ನಮಗೆ ಸ ಸಲಹೆ ಕೊಟ್ಟರೆ ಸರ್ ನಾವು ಖಂಡಿತವಾಗಿ ಬರ್ತೀವಿ. ಹ
ನಿಮ್ಮ ಎಕ್ಸಾಮ್ ಆದು ಮುಗ್ದಿವಿ ಇನ್ನು ಏನ ಇಲ್ಲ
ಹಾ ಇವತ್ ಇವತ್ ಫೈನಲ್ ಸರ್ ಇವತ್ ಮುಗದಿದೆ ಸರ್
ಹೌದಾ ಮತ್ತೆ ಊರಿಗೆ ಯಾವಾಗ ಬರ್ತಾ ಇದ್ದೀರಿ
ಊರಿಗೆ ನೋಡ್ ಸರ್ ಇನ್ನ ನಾನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿದ್ಮೇಗ ಸರ್ ಖಂಡಿತಾಗಿ ಬರ್ತ
ಹೌದಾ ಈಗ ಏನು ಹಾಸ್ಟೆಲ್ಲ್ಲಿ ಸುಮ ಆರಾಮ್ ಹೊತ್ಗ ಬರ್ತಾ ಇದಿರ
ಹಾ ಹಾ ಓದ್ಕೋತ ಬರ್ಕೋತ ಸರ್ ರೆಸ್ಟ್ ಮಾಡ್ಕೊಂತ
ಹೌದಾ
ಹಾ ಸರ್ ನೀವು ಏನ್ ಸ್ಟಡಿ ಮಾಡ್ತಿರ ಸರ್
ನಾವ ನೋಡಪ್ಪಾ ನರ್ಸಿಂಗ್ ಮಾಡಿದೀವಿ.
ಹಾ ನರ್ಸಿಂಗ್ ಮಾಡಿದಿರಾ ಸರ್ ಒಳ್ಳೆದಾಗಲಿ ಸರ್ ಹಾ ಹಾ ಎಲ್ಲಿ ಸರ್ ನೀವು ಇರೋದು ನಿಮ್ಮ್ ಕಾಲೇಜ್ ಸರ್
ನಾವ ನೋಡುವ ದಶನಾಪುರ್ ಕಾಲೇಜ್ ನಮ್ದು ನಾವ ಇರೋದು ಮೈನಾರಿಟಿ ಹಾಸ್ಟೆಲ್ಲ್ಲಿ
ಸರ್ ಇದು ಸರ್ ಏನ್ ದಶನಾಪು ಅಂದೆ ಶಾಪುರ್ ಸರ್ ಅದು ನಿಗೆ
ಹಾ ಶಾಪುರ್ ಶಾಪುರ್ ನಲ್ಲಿ ದರ್ಶಣಾಪುರ್ ಕಾಲೇಜ್ ಅಂತ ಇದೆ
ಹಾ ಹೌದು ಹೌದು
ಅದು ಮತ್ತ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುತ್ತೇವಿ ನಾವು ನರ್ಸಿಂಗ್ ಸಪ ಹ ಪಾರ್ಟ್ ಟೈಮ್ ಇಲ್ಲ ಕಾಲೇಜ್ ಕಡೆ ನಿಂತ ನಮ್ಗೆ ಡ್ಯೂಟಿ ಹಾಕಿದ್ದಾರೆ ಅಲ್ಲಿ
ಓಹೋ ಕಾಲೇಜ್ ಕಡೆ ನಿಮ್ದ ಸರ್ ಹಂಗಂದ್ರೆ ಒಳ್ಳೇದಾಗ್ಲಿ.
ಹಾ ಮತ್ತಾ ಅದ್ರಸಲ ಹೆಂಗ್ಸ ಹಾ ಇದೆ ಇದೆ ಬಾಳ ಯಾಕದ್ರೆ ನಮ ಕಾಲೇಜ್ ನಲ್ಲಿ ದರ್ಶನಾಪುರ್ ಎಮ್ ಎಲ್ ಎ ಇದ್ದಾರಲ್ಲ ಒಳ್ಳೆ ಕಾಲೇಜು ಹಂಗೆ ಮತ್ತೆ ಅವ್ರ ಅವ್ರದು ರೆಕಮೆಂಡ್ ಇದೆ
ಹೌದೌಹೌದು ಸರ್ ಹಂಗಿದ್ರೆ ನಿಮ್ಗೆ ಒಳ್ಳೆ ಸ್ಟೂಡೆಂಟ್ ಗಳಿಗೆ ಬಹಳ ಒಳ್ಳೆ.
ಬಾಳ ಒಳ್ಳೇದಾಗುತ್ತದೆ ಅದ್ರ ಸಲವಾಗಿ ಮಾಡಿದ್ದೀವಿ
ಹೌದ ಹೌದ ಸರ್ ಒಳ್ಳೇದಾಗ್ಲಿ ಸರ್ ತಮ್ಗೆ
ಹೌದಾ ಮತ್ತೆ ನೀವೇಏನ್ ಮಾಡ್ತೀರಾ ನೀವು ಗಬು ಬಿ ಎಸ್ ನರ್ಸಿಂಗ್ ಮಾಡಿರಾ ನ ಬಿ ಎಸ್ ಎ ಮಾಡಿರಾ
ಬಿ ಎಸ್ ಸಿ ಸರ್ ನಾರ್ಮಲ್ ಸರ್ ಡಿಗ್ರಿ ಮಾಡಿದ್ದೀನಿ ಸರ್ ನಾನು
ಹೌದಾ ಮತ್ತೆ ಮುಂದೆ ಏನ್ ಮಾಡ್ಬೇಕು ಬಿ ಎಸ್ ಸಿ ಆದ್ಮೇಲೆ.
ಎಮ್ ಎಸ್ ಸಿ ಮಾಡ್ಗಸ ಇದು ಸರ್ ಜಾಬ್ಸ್ ಎಲ್ಲ ನಾವು ಇದು ಮಾಡ್ಬೇಕ ಅಂದಿ ಯೋಚನೆ ಮಾಡಿವಿ
ಯಾವತ್ ಜಾಬ್ ಮಾಡ್ಬೇಕಂತ ಅನ್ಕೊಂಡಿರಾ
ಎಚ್ ಪಿ ಗ್ಯಾಸ್ ಡಾಕ್ಟರ್ ಅದು ಮಾಡ್ಬೇಕಂತ್ ಯೋಚನೆ ಮಾಡಿವ ಸರ್ ಏನೇನ್ ಆತದ್ ಏನ ಗೊತ್ತಿಲ್ಲ ಅದೆ ಜಾಬ್ ನೋಡಿ ಸರ್ ಬಹಳಸರ ಟೀಚರ್ ಆಗ್ಬೋದು ಪೊಲೀಸ್ ಆಗ್ಬೋದು
ಹೌದಾ ಮತ್ತ ಈಗ ಹಚ್ಚತೀನಿ ಹೌದ ಹೌ ಹೌದು ಈಗ ಪಿ ಸಿ ಬಿಟ್ಟಿದರಲ್ಲ ಪೋಸ್ಟ್
ಹಾ ಹೌದು ಸರ್ ನ ಹೌದು ಸರಿನಾ ಹಾಕಿಲ್ಲ ಸರ್ ನಾನ್ ಮನ್ಯಾಗ ಹೇಳತರ ಹಾಕನ್ಕಸ ನಾ ಹಾಕಿಲ್ಲ ಸರ್ ಇನ್ನ ಯೋಚನೆ ಮಾಡ್ಕಸಿ ಹಾಗ್ಬಬೇಕು ಸರ್ ತಾವ್ ಏನಾದ್ರ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರ ಸರ್
ನಾವು ಯೋಚನೆ ಮಾಡಿದ್ದೀವಿ ಇನ್ನ ನಾವು ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡಿದ್ದೀವಿ. ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲಾ ಏನಿಲ್ಲ ಸುಮ್ಮ್ನೆ ಅದಕ್ ಆಗ್ಬೇಕ ಅಂತ ಬಿಟ್ಟಿದ್ವಿ.
ನಾ ನಾನ್ ಮನೆಯಲ್ಲಿನು ಅದೇ ಹಾ ಸರ್.
ಮನೆಯಲ್ಲಿ ಹಾಕು ನೋಡೋಣ ಏನರೆ ಆಗ್ತ ಆತದೆ ಅಂತ ಹೇಳ್ತಾ ಇದಾರೆ ಆಗ್ಬೇಕಂತ ಯೋಚನೆ ಮಾಡಿದ್ದೀನಿ. ಅದನ್ನು ಎರಡನೇ ತಾರೀಖ ಏನೋ ಲಾಸ್ಟ್ ಡೇಟ್ ಆದಂತ ಕೇಳ್ಕೊಂಡಿದ್ದೆ
ಹೌದ್ ಹೌದ್ ಸರ್ ಎರಡನೇ ತಾರೀಕು ಲಾಸ್ಟ್ ಫೈನಲ್ ಡೇಟ್ ಇದೆ ಸರ್.
ಅದೇ ಮತ್ತ ಹಾಗ್ಕ್ಬೇಕು ಇವತ್ತ ಇಲ್ಲಾಂದ್ರೆ ನಾಳೆ ಹಾಕ್ಬೇಕ ಅಂತ ಯೋಚಿಸ್ಲಾಯಿತ್ತಿದ್ದೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಿಡದು ಮೂರ್ ಮೂರ್ ಸಾವಿರದ ಒಂಬೈನೂರು ಪೋಸ್ಟ್ ಬಿಟ್ಟಿದೆ ಈಗ ಎಂಟು ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ.
ಹ
ಅದರ್ ಸಲವಾಗಿ ಜಾಸ್ತಿ ಕಾಂಪಿಟೇಷನ್ ಇದೆ ಏನ್ ಮಾಡ್ಬೇಕ. ಗೊತ್ತಾಗ್ತಾ ಇಲ್ಲ ನಾವು ಅರ್ದಾಗ ಸ್ಟಡಿ ಮಾಡಿಲ್ಲ ಏನಿಲ್ಲ.
ಸ ನಾವು ಸೇಮ್ ಸರ್ ನಿಮ್ಮಂಗೆ ನಾವು ಮಾಡಿಲ್ಲಾ ಮನೆ ಕೇಳಲಗಾರ ಸರ್ ಮ ಹಾಗು ನೀ ಏನ್ ಆಗಾದ್ ನೋಡ ಒಂದ್ಸಲ ಟ್ರೈಲರ ಮಾಡು ಬರೀ. ಪ್ರಾಕ್ಟೀಸ್ ಆತದ ನಿನ್ಗ ಅನ್ಕಿಸ ಹೇಳಾತಿರ್ತಾರ್ ನಾನು ಇನ ಯೋಚನೆ ಮಾಡ್ಬೇಕ ಸರ್ ಏನೇನ್ ಆತದ
ಯೋಚನೆ ಮಾಡಿ ಅದೇನ್ ಜಾಸ್ತಿ ಇರಲ್ಲ ರೂಪಾಯಿ ಅಪ್ಲಿಕೇಶನ್ ಹಾಕ್ ಮಾಡುವ ಮತ್ತೆ ಏನ್ ಮಾಡುತ್ತೀರ ಮನೆಯಲ್ಲಿ ಕಿರಿಕಿರಿದ್ರ ನಾನು ಹಾಕ್ತೀನಿ ನೀನು ಹಾಕು. ಹ್ಮು ಇಲ್ಲಿ ಗುಲ್ಬರ್ಗ ಇಲ್ಲಾಂದ್ರೆ ಬೆಂಗ್ಳೂರು. ಎಲ್ಲಾರು ಹಾಕ್ಬೇಕು. ಹಾ ಇಲ್ಲೇ ಸನೆ ಹಾಕ್ಬೇಕಂತ ಹೇಳ್ಯಾಳ್
ಪ್ಲೇಸ್ರ್ ಸರ್ ಅ ಬೆಂಗಳೂರು.
ಹಾ
ಹಾ ಮೈಸೂರು ಅಲ್ಲಿ ಆಗ್ಬೇಕಂತ ಯೋಚನೆ ಮಾಡಿ ಸರ್ ಅಪ್ಲಿಕೇಶನ್ ಆಗಿಲ್ ಸರ್ ನಾವು. ಬರೇ ಯೋಚನೆ ಮಾಡಿವ ಸರ್ ಇನ್ನ ಏನೇನ್ ಹಾಕ್ಬೇಕ್ ಇನ್ನ್ ಗೊತ್ತಿಲ್ಲ.
ಸುಮ್ಮ್ನೆ ಹೋಗ್ತೀರಿ ಒಂದು ಪ್ರವಾಸ ಆಗದೆ ಬೆಂಗಳೂರಲ್ಲಿ ಹಕಿರಿ ಎಕ್ಸಾಮ್ ಬರ್ದಂಗ ಆಗ್ತದೆ ನೋಡ್ಕೊಂಡ್ ಬರ್ಬೇಕ ಹಾಗೆ
ಅದೇ ಮಾಡ್ಬೇಕು ಸರ್ ಏನರೆ ಅಲ್ಲೇ ಮಾಡ್ಬೇಕ ಸರ್ ಸರ್ ನಿಮ್ದೇನ್ ಸರ್ ನಿಮ್ ಒಪಿನಿಯನ್. ಸರಿ ಏನ ಆಗ್ಬೇಕಂದೀರಿ
ನಮ್ದು ಓಪನಿಂಗ್ ನೋಡ್ರಿ ಹಾಕ್ಬೇಕಂತ ಇದೇ ಮನೆಯಲ್ಲಿ ಹಾಕು ನೋಡೋಣ ಅಂತ ತ ಹೇಳಿದ್ದಾರೆ ನನಗರೇ ಆಗಲ್ಲ ಅಂತ ಕಂಡ ಖಂಡಿತವಾಗಿ ಗೊತ್ತಿದೆ. ಇಲ್ಲ ಏನಿಲ್ಲ ಸುಮ್ಮ ಯಾವಾದ್ರೆ ಹಾಕ್ ಬಂದ್ರೆ ಆಗಲ್ಲ ಮತ್ತ ನಮ್ಮ ನಸೀಬ್ ಚಲೋ ಇತ್ತಂದ್ರ ಆಗ್ತದೆ ಅದೃಷ್ಟ
ಹೌದ್ ಹೌದ್ ಸರ್ ಹೌದ್ ಸರ್ ಹಾ ಅದೃಷ್ಟ ಸರ್.
ಅದರ್ ಸಲ್ವಾಗಿ ಗಿ ಹಾಕೇಲ್ಲಂತ ಇದ್ದಾರೆ ಮನೆಯಲ್ಲಿ ಹಾಕ್ಬೇಕು.
ಆಕಿ ಸರ್ ಒಳ್ಳೇದಾಗ್ಲಿ ನಿಮ್ಗೆ.
ಹೌದಾ ಮತ್ತ ನೀವು ಹಾಕ್ತೀರಾ ಆಯ್ತು ತೋರಸ
ಹಾ ಆಗ್ತಿ ಸ ಹಾ ಹೇಳ್ತೀನ್ ಸರ್ ಖಂಡಿ ನಾವ್ ನೀವು ಕೊಡೆ ಹಾಕಿ ಸರ್. ಆಯ್ತು ಓಕೆ ಸರ್ ಹಾ ಇಡಿ ಥ್ಯಾಂಕ್ಯೂ ಸರ್.